ಹ
ಹಲೋ ನಾನ
ಹ್ಮ್ ಆರ ಮಾಡಪಾಯ
ನಿ ಆರಾಮಂತ ಎಲ್ಲಿ
ಇಲ್ಲ ಇಲ್ಲಲ್ಲ ಊರಗಿಧೀನ ನೋಡು
ಅವದಗಳನ್ನು
ನೀನ್ ಎಲ್ಲಿದೆಗ
ಇಗ ಆಲ ಕ ಹಳರ ಹ್ಮ್
ಏನು ಸೌಂಡ್ ಬರ್ತಾರ ಎಂದ
ಇಲ ಹಡರ ಆಲ
ಹೌದಾ
ಹ್ಮ ತ
ಹಾ ಆಯ್ತು ನೋಡ ಹಸ್ಲಲ್ಲಿ ಏನ್ ಮಾಡ್ತಾದೆ ಏನ್ ಓದ್ತಾದೆ ಏನಿಲ್ಲ ಏನ್ ಸಮಾಚಾರ ಹ
ಮಾಡಿದೆ
ನರ್ಸಿಂಗ್ ಮಾಡಿದ್ಯಾ ಚಲೋ ಇದಿಯಾ ಕೋರ್ಸ್ ಸ
ಹಾ ಚರಾಯತ
ಯಾರೋ ನಿಮ್ ಫ್ರೆಂಡ್ಸ್ ಮಾಡಿದಾರಾ ಅಥವಾ ನೀವ್ ಒಬ್ಬನೇ ಮಾಡಿದ್ಯಾಾ
ನುಸ ಮಾಡ್ಯಾರಲ್ಲ
ಹೌದ ಹೌದ ಮಾಡಿದ್ದೀನೆ ನೀ
ಅ ನೀನ್ ಮಾಡರಿ
ನಾನೇನಪ ಇಂಜಿನಿಯರಿಂಗ್ ಮಾಡಿದ್ದೆ ನೋಡಿ ಈಗ ಇನ್ನೊಂದು ವರ್ಷದಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗುತ್ತೆ ಹಾ ಮೂರು ವರ್ಷ ಇರುತ್ತೆ. ಇದು ಇದ್ರಲ್ಲ ಮಾಡಿದ್ದನೆ ಬೆಂಗ್ಳೂರು.
ವಿದ ಸರಕ.
ಹ್ಮ್.
ಎಂದಷ್ಟು.
ಸೋೊಂಡ್ ಬರ್ತಾರೆ ಜಾಸ್ತಿನ
ಹಲೋ
ಅದೇ ಇಂದ ಸೌಂಡ್ ಬರ್ತಾ ಇದೆ
ಅಲ್ಲ ಇದು ಇಂಜಿನಿಯರಿಂಗ್ ಫೀಸ್ ಎಷ್ಟ ಇದೆ ಅಂತಂದೆ ನಾನು
ಇಂಜಿನಿಯರಿಂಗ್ ಫೀಸ್ ನೋಡಪಾ ಒಂದ್ ವರ್ಷಕ್ಕೆ ಅರವತ್ ಸಾವಿರ ಇದೆ
ಹಾ ಹಾ
ಒಂದ್ ವರ್ಷಕ್ಕಾರ ಸಾರ ಕಟ್ಬೇಕು ಮೂರ್ ವರ್ಷ ಇರುತ್ತೆ ಪಿಯುಸಿಯಲ್ಲಿ ಆ ಪಿ ಯುಸ ಅಲ್ಲಿ ಸೆಕೆಂಡ್ ಪ ಯುಸ ಸೆಕೆಂಡ್ ಪ ಯುಸ ಅಲ್ಲಿ ಸೈನ್ಸ್ ಇದು ಸೈನ್ಸ್ ಸ್ಟ್ರೀಮ್ ನಲ್ಲಿ ಪಾಸ್ ಆಗಿರ್ಬೇಕು
ಸೈನ್ಸ್ ಮಾಡಿಲ್ಲ ಅಂದ್ರೆ ಬರಲ್ಲ ಬೇರೆ ಬೇರೆ ಕೋರ್ಸಿ ಬರಲ್ಲನು
ಬೇರೆ ಕೋರ್ಸ್ಗೆ ಬರೋದಲ್ಲ ಸೈನ್ಸ್ ಅಲ್ಲಿ ಎರಡು ವರ್ಷ ಕಂಪ್ಲೀಟ್ ಮಾಡ್ಕೋಬೇಕು ಸೈನ್ಸ್ ನಲ್ಲಿ ಕಂಪ್ಲೀಟ್ ಆದ ತಕ್ಷಣ ಇಂಜಿನಿಯರಿಂಗ್ ಮಾಡ್ಬೇಕು ಇಂಜಿನಿಯರಿಲ್ಲಿ ನೀನು ಯಾವ್ದ್ ಬೇಕಾದ್ರು ಮಾಡ್ಬಹುದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಹಾರ್ಡ್ವೇರ್ ಇಂಜಿನಿಯರಿಂಗ್ ಹ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್
ನಿಂದೆ ನೀ ಯಾವ್ ಮಾಡಿದೀವಿ ಸಾಫ್ಟ್ವೇರಾ
ಅನೇಕ ಕೋರ್ಸ್ ಗಳು ಇರ್ತವೆ ಇದ್ರಲ್ಲಿ ಇದರಲ್ಲಿ ಸಬ್ ಕೋರ್ಸ್ಗಳು ಇರ್ತವೆ ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ದೀನಿ
ಅಂದ್ರೆ ದೀವಕ್ಕೆ ುಬದು ಶ್ಯಾಲ್್ರರಿ
ತಿಂಗಗಳ ಈಗಂತರು ಇನ್ನ ಒಂದ್ ವರ್ಷ ಇದೆ ಒಂದ್ ವರ್ಷ ಕಂ್ಿಟ್ ಆಗ್ ನಬಹುದು ಈಗ ನಮ್ಮ ಫ್ರೆಂಡ್ಸ್ ಕೂಡ ಇದಾರೆ ನಮ್ ಸೀನಿಯರ್ಸು ಅವರು ಅವ್ರ ದೊಡ್ಡ ಅದು ಕಂಪ್ಲೀಟ್ ಆಗಿದೆ ಇಂಜಿನಿಯರಿಂಗ್ ಮೂರು ವರ್ಷ ಕಂಪ್ಲೀಟ್ ಆಗಿದೆ ಅವರು ಈಗ ಪ್ರೆಸೆಂಟ್ ಆಗಿ ಅವರು ಈಗ ತಿಂಗಳಿಗೆ ಏನಿಲ್ಲಾಂದ್ರೆ ಅರವತ್ತು ಸಾವಿರದ ಇರ್ತಾರೆ ಅದು ಪ್ರೈವೇಟ್ ಕಂಪ್ನಿಯಲ್ಲಿ ಕೂಡ.
ಎಂಟ್ ಆಐತಂದೀ
ಗೌರ್ಮೆಂಟ್ ಆಯ್ತ ಅಂದ್ರೆ ಒಂದ್ ಲಕ್ಷದ ಇಪ್ಪತ್ತು ಒಂದ್ ಲಕ್ಷದ ಮೂವದ ಬರುವುದು
ೈತಲ್ಲ ಯಲ್್ರೂ ಬಾಳ ಇದೆ
ಮತ್ತೆ ಇಂಜಿನಿಯರಿಂಗ್ ಕೋರ್ಸು ಕೂಡ ಬಾಳ ಡಿಫಿಕಲ್ಟ್ ಇದೆ ದು ಜಲ್ದಿ ಪಸ್ ಕೂಡ ಅದಲ್ಲ ಕೋರ್ಸ ಅಲ್ಲಿ ಚೆನ್ನಾಗಿ ಒಂದೇ ಕಡೆ ಕಡೆ ಗಮನ ಇಟ್ಟು ಯಾವ ಕಡೆ ತಲೆ ಕಡ್ಸ್ಕಲ್ಲರ್ಬೇಕು ಒಂದೇ ಕಡೆ ಮೂರ್ ವರ್ಷ ಚೆನ್ನಾಗಿ ಓದಿದ್ರೆ ಅದರಲ್ಲಿ ಪಾಸ್ ಆಗ್ಬಹುದು ಇದು ಮತ್ತೆ ಇದು ಬಿ ಎ ಅಥವಾ ಬಿ ಕಾಮ್ ಅವಾ ಇಂತ ಇಂತ ಡಿಗ್ರಿ ಇತರ ಅಲ್ಲ ಅದು ಬಹಳ ಸ್ಟ್ರಿಕ್ ಇರ್ತವೆ ಎಕ್ಸಾಮ್ ಕೂಡ ಎಕ್ಸಾಮ್ ಕೂಡ ಬಹಳ ಸ್ಟ್ರಿಕ್ ಇರ್ತಾವೆ ಬೋರ್ಡ್ ಎಕ್ಸಾಮ್ ಇರ್ತವೆ ಮತ್ತೆ ಎಕ್ಸಾಮ್ಲ್ಲಿ ಲ್ಲಿ ಏನಾದ್ರು ಒಂದೇ ಪೇಪರ್ ಬ್ಯಾಕ್ ಐತ ಅಂದ್ರ ಮತ್ತೆ ಒಂದ್ ವರ್ಷ ಕೊಡ್ಬೇಕಾಗುತ್ತೆ ಆರು ಆರು ಪೇಪರ್ ಇರುತ್ತವೆ ಆರು ಪೇಪರ್ ಇರುತ್ತವು ಒಂದ್ ವರ್ಷಕ್ಕೆ
ಅಂದ್ರೆ ಡ ರೆಗ್ಯುಲರ್ ಆಗಿ ಕಾಲೇಜ್ ಇರ್ಬೇಕು
ಕಾಲೇಜಿನ ಕೂನ ರೆವಲ್ರಿಗಾಗಿ ಹೋಗ್ಬೇಕು
ಹ್ಮ ಹಾ ಹಾ
ಇಲ್ಲಾಂದ್ರೆ ಮತ್ತೆ ಕಾಲೇಜ್ ಹೋಗಿಲ್ಲಾ ಅಂದ್ರೆ ಕೂಡ ಮತ್ತು ಹಾಜರಿನ ಕೂಡ ನೋಡ್ತಾರೆ ಅವರು ಟ್ವೆಂಟಿಫೈವ್ ಪರ್ಸೆಂಟೇಜ್ ಮಾ ಕೂಡ ಹಾಜರಿ ನೋಡಿ ಹಾಕ್ತಾರೆ ಹ್ಮ್
ನಮ್ಮ ಇಂಟ್ರರ್ನಲ್ ಇರು ತೆನ್ನೋದಕ್ಕನ
ಹಾ ಇಂಟರ್ನಲ್ ನ ಅಲ್ವತ್ತು ಮಾರ್ಕ್ಸ್ ಇರುತವೆ ಹದು ರಿ ಮತ್ತು ಪ್ರಾಜೆಕ್ಟ್ ವರ್ಗ ಏನಂದ್ರೆ
ಆ ಪರ್ಸೆಂೇಜ್ ಮೇಲೆ ತಗೊಂತಾರೆ ನ ಪ್ರೈವೇಟ್ ಇದ್ರಾಗ ಕಂಪ್ನಿ ಕೆಲಸ ಮಾಡ್ಬೇಕಂದ್ರೆ
ಹಾ ನೀವು ಡಿಗ್ರಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡ್ತರಾ ಅದ್ರ ಮೇಲೆ ನಿಮಗೆ ಪ್ರೈವೇಟ್ ಅಲ್ಲಿ ಜಾಬ್ ಬಿಡ್ತಾರೆ ಮತ್ತೆ ಗರ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ಬಿಡ್ತಾರೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ ಬರ್ ಬಂದು ಅದರಲ್ಲಿ ಕೂಡ ಸೆಲೆಕ್ಟ್ ಆಗ್ಬಹುದು
ಹೌದನಾ
ಹ್ಮ್
ಇದು ಲಾಸ್ಟ್ ವರ್ಷಾ ನಿಮ್ದಲಾ
ಹಾ ಇನ್ನೊಂದ್ ವರ್ಷ ಐತ್ ಅಂದ್ರ ನಂದು ಕಂಪ್ಲೀಟ್ ಆಗಿಬಿಡುತ್ತೆ ಮತ್ತ ಏನ್ ಮಾಡ್ಬೇಕು
ಅರವತ್ತಾರು ಅಂದ್ರೆ ಗೌರ್ಮೆಂಟ್ ಗೌರ್ಮೆಂಟ್ ಕಾಲೇಜ್ ಏನು ಅಲ್ಲಾ ಗೌರ್ಮ್ ಗೌರ್ಮೆಂಟ್ ಇದು ಹಾಸ್ಟಲ್ ಏನ್ ಪ್ರೈವೇಟ ಹಾಸ್ಟಲ್
ಗೌರ್ಮೆಂಟ್ ಗೌರ್ಮೆಂಟ್ ಕಾಲೇಜ್ ಇದೆ ನಮ್ದು
ಗೌರ್ಮೆಂಟ್ ಕಾಲೇಜ್ ಹಾಸ್ಟೆಲ್
ಹಾಸ್ಟೆಲ್ ಅಲ್ಪಾ ಇಲ್ಲಿ ನಾವು ಪಿ ಜಿ ಅಲ್ಲಿ ಇರ್ತೀವಿ
ಅಂದ್ರೆ ಇವು ಜೋವುತಪ್ಪಾ ಇನ್ನ ಅಮೌಂಟ್
ಹಾ
ಅಮೌಂಟೋ ಪಿಜಿ ಗಿಜಿ ಅಂದ್ರ ಭಾಳಾ ಹೋಗುತ್ತಂದೆ
ಹಾ ಪಿಜಿ ಈಗಿ ಒಂದ ತಿಂಗಳಿಗೆ ಮೂರ್ ಸಾ ಸಾವಿರ ಹೋಗಿದೆ ಎರಡ ಹೊತ್ತು ಊಟಾ ಕೊಡ್ತಾರೆ ಅಲ್ಲೇ ಮಲ್ಕೊಬೋದು ಅಲ್ಲೇ ಸ್ಟೇ ಆಗಿರಬೋದು ಆರಾಮ್ಸೆ ರೆಸ್ಟ್ ಕೂಡಾ ಮಾಡ್ಬೋದು ಮುಂಜಲೇ ಎಂಟುವರಿಗಿ ಕಾಲೇಜ್ ಹೋಗುತ್ತೀವಿ ಒಂಬತ್ತುವರಿಗೆ ಅಲ್ಲಿರ್ತೀವಿ ಒಂಬತ್ತರಿಂದ ಕ್ಲಾಸ್ ಸ್ಟಾರ್ಟ ಆಗುತ್ತವೆ ಒಂಬತ್ತರಿಂದ ಅಲ್ಲಾ ಗೌರ್ಮೆಂಟ್ ಎರಡೂರ್ ತಕ
ಗೌರ್ಮೆಂಟು ಅಷ್ಟ ಫೀಸ್ ಇರಲ್ಲಲ್ಲಾ ಗೌರ್ಮೆಂಟಿಗೆ
ಏನಿದೆ
ಗೌರ್ಮೆಂಟ್ ಕಾಲೇಜ್ ಅಂತ ಹೇಳ್ತಿದಲ್ಲಾ ಗೌರ್ಮೆಂಟ್ ಆಗಿದೆ ಅಂತ ಅದಕ ಅಷ್ಟ ಫೀಸ್ ಇರಲಲ್ಲ ಅಂದೆ
ಇಲ್ಲಲ್ಲಾ ಗೌರ್ಮೆಂಟ್ ಆಗಿಲ್ಲಾ ನಂದು
ಮತ್ತ್ ಗೌರ್ಮೆಂಟ್ ಅಂತಂದೆಲ್ಲಾ ಅದಿಕ್ಕೆ ಅಂದೆ
ಇಲ್ಲ ಪ್ರಾವೇಟ್ ಮಾಡಿದ್ದೇನೆ ಪ್ರಾವೇಟ್ ಅಲ್ಲೂ ಕೂಡಾ ಸರಿ ಕಡಿಮೆ ಇದೆ ನಾನು ಕಡಿಮೆ ಇತ್ತು ಆ ಕಡೆ ಮಾಡ್ದೆ ಯಾಕ್ ಕಡಿಮೆ ಇದೆ ಅಂತಂದ್ರೆ ಜಾಸ್ತಿ ಫ್ರೀ ಇದ್ದಲ್ಲಿ ಅವ್ರ ಕಡೆ ಹಾಸ್ಟೆಲು ಸೌಲಭ್ಯ ಇದೆ ಮತ್ತೆ ಜಾಸ್ತಿ ಫೀಜ್ ಯಕಡಿ ಇಲ್ಲಾ ಅಲ್ಲಿ ಹಾಸ್ಟೆಲ್ ಸೌಲಭ್ಯಗಳ ಇಲ್ಲ ಮತ್ತೆ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಅಲ್ಲಿಂದ ಸ್ವಲ್ಪ ಎಲ್ಲಿಯ ಸುತ್ತಮುತ್ತ ಎಲ್ಲಿ ಏನಾದ್ರು ಪಿ ಜಿ ಇದರ್ತಾವಲ್ಲ ಅಲ್ಲೇ ಪಿ ಜಿ ಅಲ್ಲಿ ಹುಡ್ಕೊಂಡು ಉಳಕೋಬೇಕು
ಹೌದಾ
ಹೌದು
ಅಂದ್ರೆ ಇವಾಗ ನೆಕ್ಸ್ಟ್ ಮುಗಿಸಕೊಂಡ ಎಲ್ಲಿ ಹೋಗ್ಬೇಕ್ ಅಂತ ಪ್ಲಾನ್ನಿಂಗ್ ಐತ್ ನಿಂದು
ಇದು ಮುಗ್ಯಸ್ಕೊಂಡು ನಾವು ಎಲ್ಯಾದ್ರು ನೋಡ್ಬೇಕು ಹೈದ್ರಾಬಾದು ಕಡೆ ಇತ್ತಾ ಕಡೆನೊ ಜಾಸ್ತಿ ಈ ಸ್ಯಾಲರಿ ಯಾಕಡೆ ಬೀಳುತೋ ಎಲ್ಲಿ ಕೊಡ್ ತಾರೆ ಏನಿಲ್ಲಾ ಅಂತೇಳಿ ನೋಡಿ ವರ್ಕ್ ಕೂಡಾ ಇಲ್ಲಿ ಆರಾಮ್ ಇರುತ್ತೆ ಎಲ್ಲೇ ವರ್ಕ್ ವರ್ಕ್ ಜಾಸ್ತಿ ಇರೋದಿಲ್ಲ ಮತ್ತೆ ಸ್ಯಾಲರಿ ಕೂಡ ಜಾಸ್ತಿ ಎಲ್ಲಿ ಇರುತ್ತವೆ ಅಂತಲ್ಲಿ ನೋಡ್ಕೆಸಿಂದ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಗ ಹೋಗ್ಬೇಕ ಅಂತ ಹೇಳಿ ಪ್ಲಾನ್ ಇದೆ ನಮ್ ಸೀನಿಯರ್ಸ್ ಕೂಡ ಹಂಗೆ ಮಾಡಿದ್ದಾರೆ ಜಾಸ್ತಿ ಜನಗೋಳ ಈಗಾ ಜಾಸ್ತಿಯಲ್ಲಿ ಸೌಲಭ್ಯ ಸಿಗುತ್ತವೆ ಮತ್ತೆ ಸ್ಯಾಲರಿ ಕೂಡಾ ಅಲ್ಲಿ ಜಾಸ್ತಿ ಕೊಡ್ತಿದ್ದಾರೆ ಅಂತ ಹೇಳಿ ನೋಡ್ಕೊಂಡ್ದೀಸಿಂದ ಅಲ್ಲಿಗ್ ಹೋಗ್ತಿದಾರೆ ಕೆಲ್ಸಕ್ಕೆ
ಮತ್ತ ಇಲ್ಲೇ ಹೋಗ್ಬೇಕಂತ ಏನ ಇರತ್ತ
ಏನೋ
ಎಲ್ಲಾದ್ರೂ ಹೋಗೋದಲಾ ಅಂದೆ ಇದು ಇದಕ್ ಈ ಕೋರ್ಸಿಗೆ
ಪ್ರೈವೇಟ್ ಕಂಪನಿಯಲ್ಲಿ ಕೂಡ ಇಂತಿಷ್ಟ್ ಅಂತ ಹೇಳಿ ಕ್ಯಾಂಪಿಂಗ್ ಮಾಡ್ತಾರೆ ಅಲ್ಲೇ ಕಾಲೇಜ್ ನಲ್ಲಿ ಕ್ಯಾಂಪಿಂಗ್ ಮಾಡಿ ಬಂದು ಅವ್ರು ಬರ್ತಾರೆ ಕಂಪನಿ ಅವರ ಬರ್ತಾರೆ ಇಲ್ಲಿ ಹೇಳ್ತಾರೆ ಇಂಗೆ ಕ್ಯಾಂಪಿಂಗ್ ಮಾಡಿಸಿಂದ ನಮ್ಮ್ ಹೆಸರು ತಗೊಂತಾರೆ ನಮ್ದು ಪರ್ಸೆಂಟೇಜ್ ಎಷ್ಟ ಆಗುತ್ತೆ ಅಂತ ಹೇಳಿ ಚೆಕ್ ಮಾಡ್ತಾರೆ ಪರ್ಸೆಂಟೇಜ್ ಮ್ಯಾಗೆ ಮತ್ತು ನಾವು ಸ್ಕಿಲ್ ಡೆವಲಪ್ಮೆಂಟ್ ಮ್ಯಾಗೆ ಮತ್ತು ನಿಮ್ದು ಇಂಟರ್ವ್ಯೂ ಇ ತಗೊ್ ದಿವ್ಸಿಂದ ಅಲ್ಲಿ ಎಲ್ಲಾಟ ಕೂಡ ಹೆಂಗ ಇದೆ ಹೆಂಗಿಲ್ಲ ಅಂತಿ ಕ್ಯಾರೆಕ್ಟರ್ ಚೆಕ್ ಮಾಡಿ ಮನುಷ್ಯ ಕೂಡ ಕೆಲಸ ಹಂಗ ಮಾಡಿದೆ ಸ್ಕಿಲ್ ಅಂತಿ ಅಲ್ಲಿ ಮಾರ್ಕ್ಸ್ ಕೂಡ ಬರ್ತವೆ ಆ ಮಾರ್ಕ್ಸ್ ಮೇಲೆ ಏನುತ್ತ ಅಂದ್ರೆ ಎಂತ ಕೆಲ್ಸದಕ್ಕೆ ನಾವು ಅರ್ಹರಿದೀವಿ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಅವರು ಎಂಂತ ಕೆಲ್ಸಕ್ಕೆ ಅರ್ಹರಿದೀವಲ್ಲಾ ಆ ಕೆಲ್ಸಕ್ಕೆ ಎಂತ ಸಂಬಳ ಕೊಡ್ಬೇಕು ಎಂತ ಸ್ಯಾಲರಿ ಕೊಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ಅವರು ಮತ್ತೆ
ಇದ ಇದಾದ್ಮೇಲೆ ಮತ್ತ ಕಂಟಿನ್ಯೂ ಐತೇನ್ ಮತ್ ಇಷ್ಟೇ ಲಾಸ್ಟ್ ನೋದದು
ಕೆರಂತ
ಹಲೋ ರಾತ್ ಮ ಲ ಹಲೋ
ಯಾವದಾದ್ಮೇಲೆ
ಇದು ಇಂಜಿನಿಯರ್ ಮುಗಿದ್ಮೇಲೆ
ಹಾ ಹೇಳು
ಅಲೋ ಹಾ ಇಂಜಿನಿಯರಿ್ ಇಂಜಿನಿಯರಿಂಗ್ ಮುಗಿದ್ಮೇಲೆ ಕೋರ್ಸ್ ಇನ್ನು ಮುಂದೆ ಓದ್ಬೋದಾ ಇನ್ನು ಇಲ್ಲೇ ಸ್ಟಾಪ್ ಮಾಡ್ಬೋದ ಅನ್ನೊದು
ಕೋರ್ಸ ಬೇರೆ ಕೋರ್ಸ್ ಮಾಡ್ಬೋದು ನೀನು ಇಂಜಿನಿಯರಿಂಗ್ ಮುಗ್ದ ಮೇಲೆ ನನಗೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಎಲ್ಲಿ ಜಾಬ್ ಸಿಗ್ತಲ್ಲ ನನಗೆ ಗವರ್ಮೆಂಟ್ ಎಲ್ಲಿ ಸಿಗ್ತಾ ಇಲ್ಲ ಮತ್ತೆ ಪ್ರೈವೇಟ್ ಅಲ್ಲಿ ಸಿಗ್ತಲ್ಲ ಮತ್ತೆ ಸ್ಯಾಲರಿ ಕೂಡ ಕಡಿಮೆ ಸಿಗ್ತದೆ ಅಂತಂದ್ರೆ ನೀನು ಬೇರೊ ಮಾಡ್ಬಹುದು ಯಾವ್ದಾದ್ರು
ಅದೇ ಕೇಳಿದೆ ನಮ್ಮ ನಮ್ಮ ತಮ್ಮನ ಇವಾಗ ಸೈನ್ಸ್ ಮಾಡಬೇಕು ಇವಾಗ ಅದಕ್ಕೆ
ಮತ್ತೆ ನೀನು ಯಾವ್ದಾದ್ರೂ ಸಿವಿಲ್ ಸರ್ವಿಸಸ್ಗೆ ಜಾಬ್ ಗಳಿಾದ್ರೂ ಓದ್ಬಹುದು ಯ ಎಂತಂದ್ರೆ ಯು ಪಿ ಎಸ್ ಸಿ ಆಯ್ತು ಎಂತ ಸ್ಟೇಟ್ ಗೌರ್ಮೆಂಟ್ ಕೆಪಿ ಎಸ್ ಸಿ ಆಯ್ತು ಎಂಂತ ಜಾಬ್ಗಳಿಾದ್ರೂ ಓದಬಹುದು ನೀನು
ಅ ಇವ ನಮ್ಮ ತಮ್ಮಗ ಮಾ ಪಿ ಯು ಸಿ ಮಾಡ್ಸೀಿನಿ ಸೈನ್ಸ ಅಂದರೆೆ ಅದೇ ಮಾಡ್ಿಸ್ ತಿಂತಾವ ಇಂಜಿನಿಯರಿಂಗ್ ಹಂಗ ಅಂದ್ರೆ
ಮಾಡಣಿಸಿು ಮಾಣಸ ಅದ ಇಲ್ಲ
ಮಸ್ತೇನ ಆರಾಮಲ್ಲ
ನಾವಂತರು ಆರಾಮ್ ನೋಡ್ಪಾ ನೀನು
ಸರಿ ಸರಿತ ನಾವನ್ ಆರಾಮಿದೀವಿ ಆಮೇಲೆ ಮಾಡ್ತಂತವಪ್ಪ
ಸರಿ